ಅದ
ಏನ್ ಮಾಡ್ತಿದಿಯಾ ಊಟ ಆಯ್ತಾ
ಏನ್ ಮಾಡಿಲ್ಲ ನಿಮ್ದು
ಮಾಡ್ಬೇಕು
ಏನು ಮಾಡ್ತೀಡಿಯ
ಓದಕೊತ ಇದೆ ನೀನು
ಸ್ವಲ್ಪ ಬುಕ್ ಮಾಡಿದ್ವಿ ಬರ್ತಾಯತ ಅವ್ರಗೋಸ್ಕರ ವೇ ಮಾಡ್ತಾ ಇದವಿ
ಯಾರಿಗೆ
ಪ್ರಾಡಕ್ಟ್ ಇತ್ತು ಪ್ರಾಡಕ್ಟ್ ಬುಕ್ ಮಾಡಿದ್ವಿ
ಹ ಹಾ ಮತ್ತೆ ಇದು ಶಾಂಪೂ ಬುಕ್ ಮಾಡ್ಬೇಕಾಯ್ತ ಮತ್ತೆ ಈಗ ಕಂಡೀಷ್ನರ್ ಖಾಲಿ ಆಗಿರ್ತೆ ಶಾಂಪು ಇನ್ನ ಖಾಲಿ ಆಗಿಲ್ಲ ಅಲ್ವಾ ಕಂಡೀಶ್ನರ್ ಬೇ
ಕಂಡೀಷನರ್ ಖಾಲಿ ಆಗಿಲ್ಲ ಶಾಂಪು ಕಾಗಬೇಕಿದೆ
ಹ್ಮ್ ತರಸ್ತೀಯ ಈಗ ಮತ್ತೆ
ನೀನು ಅಮೌಂಟ್ ಕೊಟ್ಟೆ ಮಾತ್ರ
ಇವಾಗ ಹೇಳ್ಬಿಟ್ಟು ಮತ್ತೆ ಅಂದ್ರೆ ಯಾವಾಗ ಬೇಕಾದ್ರು ಸಿಕ್ತಾರ ಅವರು ಅಥವಾ ಸ್ಟಾಕ್ ತಂದ ಆಕ್ದಾಗ ಮಾತ್ರ ಆತಾನೆ ಬರದ ಅರು ಸ್ಟಾಕ್ ಖಾಲಿ ಅದಾಗ ಮಾತ್ರ ಹ ಸ ವೀಕ್ಲಿ ಒನ್ಸಿಗೆ ಖಾಲಿ ಆಗುತ್ತೆ ಅಲ್ಲಿ
ಇಲ್ಲ ಏನಾದ ಬೇರೆ ಜನ ಸ್ಟೋರ್ ಮಾಡ ಇದ ಮಾಡ್ತಾ ಇರ್ಬೇಕು ನಾವು
ಹ್ಮ ಹ್ಮ ಅಂದ್ರೆ ಇನ್ನ ಸ್ವಲ್ಪ ಇದೆ ಅನ್ವಾಗ್ಲೇ ತರ್ಸ್ಬಿಡ್
ಹೌದು ಒಂದು ಫಿಫ್ಟಿ ಪರ್ಸೆಂಟ್ ಖಾಲಿಯಿದೆ ಅಂದರೆ ಎಲ್ಲ ಪ್ರಾಡಕ್ಟ್ ಬಂದ್ಬಿಡತ್ತೆ
ಹ್ಮ ಈ ವೈಭವ್ ಕಲೆಕ್ಷಲಿ ಯಾವತರ ಪ್ರಾಡಕ್ಟ್ಸ್ ಅಲ್ಲಿದ್ದಿದ್ದು
ಸೇಮ್ ಪ್ರಾಡಕ್ಟ್ಸ್ ಬರುತ್ತೆ ಬಟ್ ಆದ್ರೆ
ನೋಡಿದೀಯಾ ನೀನು ಇಲ್ಲಿದ್ದಿದ್ ಪ್ರಾಡಕ್ಟ್ಸ್ ಅಲ್ಲಿದ್ದಿದ್ದ್ ಪ್ರಾಡಕ್ಟ್ಸ್ ಸೇಮ್ ಇತ್ತಾ
ಅದರಲ್ಲಿ ಕಲರ್ಸು ಆ ಥರ ಎಲ್ಲ ಬರಲ್ಲ ಇಲ್ಲಿ ಕಲರ್ಸ್ ಇಲ್ಲ ಇನ್ನೊಂದು ಬ್ಯಾಂಚ್
ಹಓ ಕಲರ್ಸ್ ಇರ್ಲಿಲ್ಲ ಅಲ್ಲಿ ಅಂದ್ರೆ ಕಾಸ್ಮೆಟಕ್ ಅಂದ್ರೆ ಅಲ್ಲಿ ನೈಲ್ ಪಾಲಿಶ್ ಈ ಮೇಕಪ್ ಪ್ರಾಡಕ್ಟ್ಸ್ ಆತರ ಅಂದ್ರೆ ಈಗ ಕ್ರೀಮ್ಸ್ ಆತರ ಪೌಡರ್ಸ್
ಇದು ಸಲನ್ಗೆ ಏನು ಬೇಕಾಗಿರುತ್ತೆ ಅದು ಮಾತ್ರ ಬರುತ್ತೆ ಅದರಲ್ಲಿ ಮೇಕಪ್ ಆರ್ಟಿಸ್ಟ ಯೂಸ್ ಮಾಡ್ತಾರಲ್ಲ
ಹಾ ವಲ್ಲಿ ವೈಭವಲಿ
ವೈಭವನೇ ಆಥರ ಇಲ್ಲ
ಹ
ಹ್ಮ್
ಆತರ ಇಲ್ವಾ ಮೇಕಪ್ ಕಾಸ್ಮೆಟಿಕ್ಸ್ ಆತರನಾ
ಆಥರ ಇಲ್ಲ
ಹ ಹಾ ಮತ್ತೆ ಇನ್ಯಾವತಾರ ಅಲ್ಲಿ ವೈಭವಲ್ಲಿ
ಸೇಮ್ ಇ ಹಿಂಗಿದೆ ಹಂಗೆ ಹೇಳತ್ತಲ್
ನನ್ ಕಾಲ್ ಮಾಡಿದ್ದೆ ಆದ್ರೆ ಇವರ ಹಾಕಿದ್ದೆ ಗ್ರೂಪ್ ಅಲ್ಲಿ ಹಾಕಿದ್ರು ಒಂದ್ಸತಿ ಆಶ್ರಮದವರು ಆ ಅವ್ರ್ದೇ ಅನ್ಸುತ್ತ ನಂಬರ್ ನಾನ ಕಾಲ್ ಮಾಡಿದ್ದ ಅವ್ರಗ ನಂ ವರ್ಕ್ ಬೇಕಿತ್ತ ಅಂತ ಆದ್ರೆ ಅವರು ಮೇಡಿಷನ್ ಏನೋ ಬಿಲ್ಲಿಂಗ್ ಅಂತ ಅಂದ್ರು ಈಗ ಏನಾದ್ರು ಚೈಂಜ್ ಮಾಡವಾರ ಬೇರೆ ಏನಾದ್ರು ಅದು ಬಂದು ಈಗ ಹೊಸದಗಿಟ್ಟ ಇಟ್ಟಿರೋದು ಈ ಕಡೆ ಮೈಸೂರು ರೋಡ್ ಸೈಡು
ಹೌದಾ ಅಲ್ಲಿ ಒಬ್ರು ನನ್ನ ಫ್ರೆಂಡ್ ಇದ್ರು ಮೇಘನಾ ಅಂತ ಅವಳು ಈಗ ಅಲ್ಲೇ ಮಾಡ್ತಾ ಇದ್ದಾಳ ಈಗಲ್ಗೆ ಹೋಗಿದ್ದಾರೆ ಹ ಅವ್ರ ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡ್ತಳ ಎಲ್ಲ
ಅಂದ್ರೆ ಮೈಸೂರಡಲ್ಲಿ ಶಿಫ್ಟ್ ಆಗಿದೆ ಒಟ್ನಲ್ಲಿ ಅವ್ರ್ದು
ಹಾ ಅವಳಲ್ಲೇ ಇರೋದ ಈಗ ಇನ್ನು ಈಗ ತುಂಬಾ ಚೆನ್ನಾಗಿದೆ ಅದು ತುಂಬಾ ಚೆನ್ನಾಗಿದೆ ಫಸ್ಟ್ ಏನಂತಂದ್ರೆ ಗೋಡನ್ ರೇ ಇತ್ತು ಗೋಡನಲ್ಲೇ ಕುೂತ್ಕೊಂಡ್ ಮಾಡ್ಬೇಕಿತ್ತು ಅದೇ ಈಗ ಆಥರ ಇಲ್ಲ ಅದಕ್ಕೆ ಒಂದು ಪೇಸ್ ಬುಕ್ ಆಯ ಆಫೀಸಲ್ಲಿ
ಓ ನೀನು ಎರಡ್ ಕೆಲ್ಸ ಮಾಡ್ಬೇಕು ಅಂತಾನೆ ಬಿಟ್ಟಿದ್ ಈಗ ಗೋಡನ್ ಅಲ್ಲೂ ವರ್ಕ್ ಮಾಡ್ಬೇಕು ಈ ಕಡೆ ಸಿಸ್ಟಮ್ ಅಲ್ಲಿ ಬಿಲಿಂಗ್ ಮಾಡ್ ಹಕೋಬೇಕ ಎರಡು ಕೆಲ್ಸನ ಮಾಡ್ಬೇಕು ಅಂತ ಬಿಟ್ಟಿದ್ದ್ವ ಮೇ ಬಿ ಈಗ ಹಾಗಾದ್ರೆ ಗೋ ಕಡೆ ಆಫೀಸ್ ಬೇರೆ ಕಡೆ ಇದೆಯಾ ಅಥವಾ ಅಲ್ಲೇ ಒಂದೇ ಫ್ಲೋರ್ ಅಲ್ಲಿ ಗೋರ್ಡನ್ ಮೇಲೆ ಆಫೀಸ್
ಆತರ ಇರಲ್ಲ ಎಲ್ಲ ಪಕ್ಕದದಲ್ಲಿ ಆತರ ಇರುತ್ತೆ ಬೋರ್ಡ್ಲ್ಲಿ ಇದದು ಮಾಡ್ಬೇಕು ಅಂತಂದ್ರೆ ಐಟಮ್ಸ್ ಎಲ್ಲ ಬುಕ್ ಮಾಡಿದ್ರೆ ನಾವ ಎಂಟ್ರಿ ಮಾಡ್ಬೇಕಿತ್ತು ನಾವೇ ಐಟಮ್ ಸೀನಿಯರ್ಸ್ ಆದಾದ್ರೆ ಒಂದ ಅಂಟಿ ಇರ್ತಾರೆ ಅವ್ರು ತಗೊಂಡ್ ಬಂದ್ ಕೊಡ್ತಾರೆ ಫ್ರೆಷರ್ಗೆ ಆ ಥರ ಇರೋಲ್ಲ ಅಲ್ವಾ ಅವ್ರು ಎ ಹೇಳ್ದಂಗೆ ಮಾಡ್ಬೇಕಾಗುತ್ತೆ
ಸರಿ ಸರಿ ಎಷ್ಟ್ ಜನ ವರ್ಕ್ ಮಾಡ್ತಿದ್ದೀರಾ ಅಲ್ಲಿ
ಹಲೋ
ಎಷ್ಟ್ ಜನ ವರ್ಕ್ ಮಾಡ್ತಿದ್ರು
ಅಲ್ಲ ಅಲ್ಲಿ ಸಪ್ಲೈರ್ ಬಿಟ್ಟು ನಾವ ಆದ್ರೆ ಒಂದ್ ಹತ್ತು ಜನ ಇದ್ವಿ
ಹಾ
ಪ್ರಯಸ ಅವ ಒಂದ ಎಂಟು ಜನ ಇದ್ರು
ಹಾ ಪರವಾಗಿರ್ಲಿಲ್ವಾ ಕೆಲ್ಸ ಮಾಡ್ಬೋದಾಗಿತ್ತ ರಿಸ್ಕ್ ಇತ್ತ
ರಿಸ್ಕು ಅದೇ ಎಲ್ಲಾನು ಪ್ರಾಡಕ್ಟ್ ತೆಗಿಯೋರೆ ಒಬ್ರು ಇದ್ರು ಅವ್ರಗಂತ ಸೀನಿಯರ್ಸ್ ಅಲ್ವಾ ಅವ್ರಿಗೆಲ್ಲ ಅವ್ರಗ್ ಬೇರೆ ಇರ್ತಾರೆ ಅದೇ ಸಿಸ್ಟಮ್ ವರ್ಕ್ ಏನು ಅ ಂದೆ ಸೀನಿಯರ್ಸ್ ಸಿಸ್ಟಮ್ೇ ಬಿಟ್ಕೊಡಲ್ಲ ನಾವೇ ಮಾಡ್ತೀವಿ ನಾವೇ ಮಾಡ್ವಿ್ರ ನಾವೇನು ಕಲ್ತಂಗ ಆಗುತ್ತೆ ಅಲ್ಲಿ ಹೋಗಿ
ಹೌದು ಸ್ಕಿಲ್ ಏನು ಕಲ್ತಂಗಿಲ್ಲ ಅಂತ ಅಂತ ನೀನ್ ಹೇಳ್ತಿೀರ ಅರ್ಥ ಹೂ ಸರಿ ಸರಿ ಬಟ್ ಈಗ ಈಗ ಹೋಗ್ತಿರೋದ ಪರವಾಗಿಲ್ವಾ ಟೈಮಿಂಗ್ಸ್ ಎಲ್ಲಾ ಅಡ್ಜಸ್ಟ್ ಆಗಿದ್ಯಾಾ
ಹೂ
ಹೂ
ಸೊ ಅಲ್ಲಿ ಏನು ಅಂತಂದ್ರೆ ಫೋನ್ ಯೂಸ್ ಮಾಡಂಗಿಲ್ಲ ಆ ತರ ಇತ್ತು ಫುಲ್ ಸ್ಟಿಟ್ ಅಂತ ಅಂದ್ರೆರ ಕಾಲ್ಸ್ಕಂದ್ರೆ ಮಾತ್ರ ಸೀನಿಯರ್ಸ್ ಎಲ್ಲ ಫೋನ್ ಯೂಸ್ ಮಾಡ್ಬೋದುದು ಪ್ರೆಷರ್ಸ್ ಎಲ್ಲ
ಅಲ್ಲಿ
ಆ ತರ ತಲಿ ಸೊ ಸೀನಿಯರ್ಸ್ಗೆ ಒಂಥರ ಇರುತ್ತೆ ರೆಸ್ಪೆಕ್ಟ್ ಪ್ರೆಷರ್ಸ್ ಬಿ ಒಂಥರ ಇರುತ್ತೆ
ಹೂ ಹೌದು ನಾನ್ ಹೋಗಿದ್ ಕಡೆನೂ ಹಂಗ ಇತ್ತು ಹೆಂಗಿ ಗೊತ್ತಾ ಲೈಕ್ ಹೆಂಗ್ ಫೀಲ್ ಆಗ್ಬಿಡುತ್ತ ಅಂದ್ರೆಯ್ಯೋ ಇವ್ರ ಕೆಳಗಡೆ ಕೆಲ್ಸ ಮಾಡ್ಬೇಕಾ ನಾವು ಅಂತ ಅನ್ನ ತರ ಫೀಲ್ ಆಗ್
ಹೂ ಅವ್ರು ಓನರೇ ಇರ್ತಾರೆ ಅವ್ರು ಓನರ ಓನರ್ ತರ ಇರ್ತಾರ ಅವ್ರು
ಹಾ ಓನರ ಆಮೇಲೆ ಒಂಥರ ಅವ್ರಗೆ ಎಷ್ಟು ಆಟಿಟ್ಯೂಡ್ ಇರುತ್ತೆ ಗೊತ್ತಾ ಎಲ್ಲಾ ಕಡೆನೂ ಅಷ್ಟೆ ಒಂದ್ ಕಡೆ ಎಲ್ಲ ಒಂಥರ ಅವ್ರಗ ಒಂಥರ ಆಮೇಲೆ ಈ ಬಕೆಟ್ ಇಡಿತಾರ ನೋಡು ಅವ್ರಿಗೆ ಒ ಒ ತರ ನೋಡ್ತಾರೆ ತುಂಬಾ ಸಾಫ್ಟ್ ಆಗಿರೋರ್ನ್ನೇ ಒಥರ ಹ್ಯಾಂಡಲ್ ಮಾಡ್ತಾರೆ
ಓನರ್ ಹತ್ರರ ಇಲ್ಲ ಓನರ್ ಹತ್ರರ ಇಲ್ಲ ಅಂತ ಹೇಳ್ತಾ ಇದ್ರು ಆದ್ರೆ ಅಲ್ಲಿ ಇರ್ತಾರೆ ನೋಡು ಅಲ್ಲಿ ಸಿಸ್ಟಮ್ ವರ್ಕ್ ಮಾಡ್ತಾ ಇರ್ತಾರೆ ಅವ್ರರಿಗೂ ಸಹ ಅಲ್ಲ ಅಲ್ಲಿ ಕ್ಲೀನಿಂಗ್ ಮಾಡ್ತಾರೆ ಗೊತ್ತಾ ಅವ್ರಿಗೆ ಇರುತ್ತೆ ಅಲ್ಲಿ ಯಾವ್ ತರ ಇರುತ್ತೆ ಮಾಡಿಲ್ಲಾ ಅಂತಂದ್ರೆ ಯಾಕಮ್ಮ ಈತರ ಕುೂತ್ಕೊಂಡಿದ್ಯಾ ಗೊತ್ತಾಗ್ತಾ ಇಲ್ವಾ
ಹಾ
ಪ್ರಡಕ್ಟ್ ನಾವ ಯಕತ ಹೂ ನಾವ ಯ ೋಿಸಬೇಕು ನೀವು ಜೋನ್ಸಿ ಏನೋ ತರ ಇ
ಈಗ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಈ ಕಡೆ ನಾವು ಬಿಡಂಗೂ ಇಲ್ಲ ಈಗಡೆ ಬಿಟ್ ಬಿಿಟ್ಟ ಕೂರಂಗು ಇಲ್ಲ ಅಷ್ಟು ಕಮಿಟ್ಮೆಂಟ್ಗಳು ಹೂ ಹೂ
ೋನಸ ಎಲ್ಲ ಕರೆಕ್ಟ್ ಆಗ ಇರ್ತಾರೆ ಅಲ್ಲಿ ಕೆಲ್ಸ ಮಾಡಕ್ ಇರ್ತಾರಲ್ಲ
ಹೂ ಅವ್ರೇ ಹೆಡ್ ಆಫೀಸ್ ಅವ್ರ ತರ ಆಡ್ತಾರ ಗೊತ್ತಾ ಎಲ್ಲದ್ೂಂಗ
ಹಾಸ್ಪಿಟಲ್ ಹೋಗ್ತಾ ಇದ್ನಲ್ಲ ಸೊ ಅಲ್ಲೂ ಹಂಗೆ ಇತ್ತು ನಾರ ಅಂದ್ರೆ ಒಂದ್ ರೆಸ್ಪೆಕ್ಟ್ ಕೊಡ್ಬೇಕಿತ್ತು ಅವ್ ಬಂದ್ರೆ ಅವ್ರ ಮೀಟಿಂಗ್ ಮುಗಿಸಕೊಂಡ್ರ ಹೋದಾ ಆ ತರ ಇರ್ತಾ ಇದ್ರು ಎಲ್ಲ ಪೇಶೆಂಟ್ಸ್ ಎಲ್ಲ ಹೆಂಗ ಅಟೆಂಡ್ ಮಾಡ್ಬೇಕು ಅವ್ರನ್ನೆಲ್ಲ ನೋಡ್ಕೊಂಡು ಒಂದ್ ಬಿಸಿಕ್ ಹಕಿ ಹೋಗ್ತಾ ಇದ್ರು
ಹೌದಾ ಹಾ ಬಟ್ ಆದ್ರೂ ಅಲ್ಲೂ ರಿಸ್ಕ್ ಅಲ್ ಬ ಶಿಫ್ಟ್ ಇರುತ್ತೆ ಆ ಅದು ನೈಟ್ ಶಿಫ್ಟ್ ಆಗ್ಬಿಟ್ರಂತೂ ಇನ್ನ ಸ್ವಲ್ಪ ಪ್ರಫ್ರೆಷರ್ಗೆ ಆಗಲ್ಲ ಮೈಂಟೈನ್ ಮಾಡೋದಕ್ಕೆ
ಒಬ್ಬ್ರ ಜೊತೆಗ ಇದ್ರೆ ಪರವಾಗಿಲ್ಲ ಸೊ ಈಗ ಏನು ಅಂತಂದ್ರೆ ಈ ಕಡೆ ಅಡ್ಮಿಷನ್ ಮಾಡಕೊಡೋದು ಅಡ್ಮಿಷನ್ ಮಾಡ್ಕೊಡೋರು ಹೋದ್ರೆ ಅಡ್ಮಿಷನ್ ಮಾಡ್ಕೊಳೋದಂತ ಕಡೆ ಆದ್ರೆ ಡಿಸ್ಚಾರ್ಜ್ ಮಾಡೋದು ಒಂದ್ ಕಡೆ ಆ ತರ ಇರ್ಬೇಕಿತ್ತು ಆಕ್ಚುಲಿ
ಹೌದು
ಆ ಅಲ್ಲಿ ಆತರ ಇದ್ದಿದವಿ ಡಿಸ್ಚಾರ್ಜ್ ಮಾಡ್ದ ಒಸ ಆತರ ಇತ್ತುು ಆದ್ರೆ ನೈಟ್ ಶಿಫ್ಟ್ ಅಲ್ಲಿ ಆಥರ ಇಲ್ಲ ಎರಡು ಒಟ್ಟಿಗೆ ಮಾಡ್ಬೇಕು ಅಲ್ಲಿ ಅಡ್ಮಿಷನ್ ಒಂದೇ ಕಡೆ ಮಾಡಬೇಕು ಡಿಸ್ಚಾರ್ಜ್ ಒಂದೇ ಕಡೆ ಮಾಡಬೇಕು ಮತ್ತೆ ಈಗ ಇನ್ಶೂರೆನ್ಸು ಸಹ. ಅಪ್ರೋಲ್ ಮಾಡ್ಬೇಕು. ಇನ್ಶೂರೆನ್ಸ್ ಅಪ್ರೋವಲ್ ಮಾಡಿದ್ರೆ ಅಲ್ಲಿ ದೊಡ್ಡ ರಿಸ್ಕ್ ಆಗಿರತ್ತೆಲ್ಲ ನಮಗೆ.
ಹ ಬಟ್ ಆದ್ರೂ ನೀನ್ ಏನಾದ್ರೂ ಹೇಳು ಹಾಸ್ಪಿಟ್ಲಲ್ ವರ್ಕ್ ಮಾಡ ತುಂಬಾ ರಿಸ್ಕ್ ಅದ್ರಲ್ಲಿ ನಿಜ ಗ್ರೇಟ್ ಅವರಂತೂ ನಿಜ ಗ್ರೇಟ ಇವನ್ ನೋಡು ಕೇಳಿ. ಕೇಳಿ ಒಂದ್ ನಿಮಿಷ ಈಗ. ಕೋವಿಡ್ ಟೈಮ್ ಅಲ್ಲೇ ನೋಡು ಎಷ್ಟು ಜನ ಎಷ್ಟು ಸಫರ್ ಮಾಡಿದ್ರು ಇವನ್ ಅವ ಒಂತರ ಸೋಷಿಯಲ್ ಸರ್ವಿಸ್ ತರ ಮಾಡ್ಲೇಬೇಕು ಅವ್ರಗ್ ನೋ ಆಪ್ಷನ್. ಬೇರೆ ಏನು ಇಲ್ವೇ ಇಲ್ಲ ಆ ಯಾವ್ದೇ ಏನೇ ಇದ್ರಲ್ಲಿ ಇರ್ಲಿೇ.
ಅವರಿಗೂ ಅಷ್ಟೇ ಎಕ್ಸ್ಟ್ರಾ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ಅದು ಓಕೆ ಪರ್ವಾಗಿಲ್ಲ ಆಗೆ ಚೆನ್ನಾಗ್ ಮಾಡಿದ್ದಾರೆ ವರ್ಕು ಅಲ್ಲಿರೋರು ಸಹ ಈಗ್ಲೂ ಇದ್ದಾರೆ. ಇನ್ ಅರ್ಧ ತರ ಬಂದಿರೋದೆಲ್ಲ ಬಿಟ್ಟು ಹೋಗಿದ್ದಾರೆ ಅಷ್ಟೇ.
ಹಾ ಹೌದು ಬಟ್ ಆದ್ರೆ ಹಂಗೆ ಫೆಸಿಲಿಟೀಸು ಇರುತ್ತೆ ಅಲ್ಲಿ. ವರ್ಕ ಮಾಡೋರ್ಗೆ ಹ್ಮ ಬಟ್ ಆದ್ರೆ ಏನ್ ಹೇಳು ಮನ ನೇಲ್ಲಿ ಮನೇಲಿದ್ದು ಕೆಲ್ಸ ಮಾಡದಕ್ಕೂ. ಮನೆಯಿಂದ ಈಚೆ ಹೋಗಿ ಕೆಲ್ಸ ಮಾಡೋದಕ್ಕೂ ತುಂಬಾ ಡಿಫ್ರಂಟ್ ಐತೆ. ಅದು ಯಾರ ಅನುಭವ ಆಗಿರುತ್ತೆ ಅವ್ರಂಗ ಮಾತ್ರ ಗೊತ್ತಿರತ್ತೇ.
ಹಾ
ಮಾಡ್ತಾರೆ ಮನೇಲಿ ಇರ್ತಾರೆ ಅನ್ನೋದಕ್ಕೂನು. ಮನೆಯಿಂದ ಈಚೆ ಹೋಗಿ ಕೆಲ್ಸ ಮಾಡ್ಕೊಂಡ್ ಬರ್ತಾರೆ ಅವರು. ಅವ್ರಿಗಾಗೋ ಪೈನಿಗೋ. ತುಂಬಾ ಡಿಫ್ರೆನ್ಸ್ ಇದೆ ನಾನ್ ನೋಡ್ದಂಗೆ ಹ್ಮ್
ಹೇಳ್ಬೇಕು ಊಟ ಆಯ್ತಾ.
ಹ್ಮ ಊಟ ಇನ್ನ ಎಲ್ಲಾ ಮಾಡ್ಬೇಕು ಸಂಜೆ. ಸಾಂಬಾರಾರ್ ಏನ್ ಮಾಡೋದು.
ಸಾಂಬಾರ ಗೊತ್ತಿಲ್ಲ. ಹ್ಞ ಇನ್ನೇನು ಸಮಾಚಾರ.
ಅ ಇಲ್ಲಿ ಊರ ಹಬ್ಬಾ ಅಂತೆ ಇವತ್ತು ಬೆಲ್ದಾರ್ತಿ
ಗೊತ್ತಿಲ್ಲ ಏನ ಹೇಳಿಲ್ವಾ ನಿಮ್ಗೆ ಅವರು.
ಯಾರು ಏನು ಹೇಳಿಲ್ಲಪ್ಪ ಇವತ್ತು ನಾಳೆ ನಾಡಿದ್ದ. ಏ ನೆನ್ನೆನೆ ಇರ್ಬೇಕು ಬೆಲ್ದರ್ತಿ ಇವು ಇವತ್ ಬೆಲ್ಲರ್ತಿ ಅನ್ಸುತ್ತೆ. ನಾಳೆ ತಂಬಿಟ್ಟ ಇರ್ಬೇಕು ನಾಳಿದ್ದು ಮೆರವಣಿಗೆ ಇರ್ಬೇಕು.
ಹೌದು ಫೋನ್ ಮಾಡಿದ.
ಯಾರಿಗೆ ಯಾರು ಮಾಡಿಲ್ಲಪ್ಪ ಯಾರು ಮಾಡಿಲ್ಲಾ ನಾನ್ ಯಾರಿಗೂ ಮಾಡಕ್ ಹೋಗಿಲ್ಲ.
ಹೌದ
ಸುಮ್ನೆ ಏನು ಗೊತ್ತಾ ಫೋನ್ ಮಾಡಿದ್ರೆ ಆ ಬರೀ ಅವ್ರದೇ ಅವ್ರ ಕಷ್ಟನೇ ಹೇಳ್ತಾರೆ. ನಮ್ದೇನು ಕೇಳದೇ ಇಲ್ಲ. ಸುಮ್ನೆ ನಮ್ಗ ಆಗ ಅನ್ಸತ್ತೆ ಏನಕ್ಕಪ್ಪಾ ನಾವ ಏನಕ್ ಮಾಡ್ಬಿಟ್ಟ ಅವ್ರ ಅವರು ಇದನ್ನೆಲ್ಲಾ ಕೇಳ್ಬೇಕು. ಈಗ ನಮ್ಮುದನ್ನು ಕೇಳಿದ್ರೆ ಒಂದ್ ಈಕ್ವಲ್ ಆಗಿ ಏನೋ ಎಮೋಷನ್ಸ್ ಏನೋ ಶೇರ್ ಮಾಡ್ತ ಹಬದಪ್ಪಾ ಈಗ ಅವ್ರದೇ ಹೇಳ್ತಿರ್ತಾರೆ ಅವ್ರ ಫೋನ್ ಮಾಡ್ಬಿಟ್ಟು ಅವ್ರ್ದೇ ಹೇಳ್ತಾರೆ. ಆಗ ನಮ್ಗೆ ಅಲ್ಲಿ ಟೈಮ್. ಮಾತಾಡಿ ಅವಾಗ ಅನ್ಸುತ್ತೆ ನಾವೇನಕ್ ಮಾಡದ್ವಪ್ಪ ಇವ್ರಿಗೆ ಅಂತ. ಎಷ್ಟೋ ಸತಿ ನೋಡು ಅಬ್ಸರ್ವ್ ಮಾಡಿದ್
ಕೇಳಿರ್ತೀವಿ ಅಲ್ವಾ ಸೊ ಅವರು ಹೇಳ್ಕೊಂಡ ನಮ್ದು ಕೇಳೋವ್ರು ಯಾರು ಇರಲ್ಲ. ಅಂತ ಟೈಮ್ ಅಲ್ಲಿ ಸೋ ಅವ್ರ್ದೇ ಕಷ್ಟಗಳು ಕೇಳ್ಬೇಕಾಗುತ್ತೆ ಅಂತ ಬೇಜಾರಂತ.
ಹ್ಮ್ ಇನ್ನೇನ್ ಸಮಾಚಾರ ನಂಗ್ಯ ಯಾಕೋ ತುಂಬಾ ನಗು ಬತ್ತಿದೆ.
ನಗು ಬರ್ತಿದ್ಯಾ ನಗ್ಲೇಬೇಕು.
ಏ ಏನ್ ಮಾಡಕ್ ಆಗುತ್ತೆ ನಿಜ್ವಾಗ್ಲು ಅಂಗ - ಊಟಿದೆ ಜೀವ್ನ ಹ್ಮ ಸರಿ ಆಯ್ತು ಆಮೇಲ್ ಮಾಡ್ತೀನಿ.
ಓಕೆ ಬಾಯ್
ಐ